ಹಲೋ
ಹಾ ಹೇಳು ಜಟಪ್ಪ
ಕೆೇಳಸ್ತಾ ಇದಪ್ಪಾ ಮತ್ತಪ್ಪಾ
ಹಾ ಕಳ್ಸ್ಲಾತಿತಿ ಏನ್ ಮಾಡ್ಲಾತಿದೀಯ
ಏನ ಇಲ್ಲಾ ಸುಮ್ನೆ ಅವನ್ ಸ್ವಲ್ಪ ಸೀಟಿ ಬಗ್ಗೆ ಒಓದ್ಕೋತ್ ಕುಂತಿದ್ದ್ಯಾ ಒಂದ್ ಸ್ವಲ್ಪ ಡೌಟ್ ಬಂತ ಹಂಗಾಕೆ ನಿನ್ಗೆ ಕಾಲ್ ಮಾಡಿದೆ ನಾನು
ಹಾ ಹೇಳಪ್ಪಾ ಹೇಳು ನಾನ
ಎ ಹಲೋ ಹಲೋ ಹಲೋ
ಚೆನ್ನಾಗ್ ಕ- ಚೆನ್ನಾಗ್ ಕಳಸ್ತಿದ್ಯಾ
ಹಾ ಕೇಳಸ್ತಾ ಇದೀ
ಎಲ್ಲಿರೋದಪ್ಪಾ ಅಣ್ಣ ನೀನು ಇವಾಗ.
ನಾನು ಪಿ ಎಸ್ ಆಬನ್ ರೂಮ್ಲ್ಲಿ.
ಆ.
ಪಿಯಾ ಸಬನ್ ರೋಮಾಲೇ.
ಪ ಎಸ್ ಬ್ಯಾರ್ ನಿಮ್ ದೋಸ್ತಾ
ಹಾ
ಹೌದಾ ನೀವೇನ ಅವ್ರ ಪೇಸ್ಬಾದ್ರೆ ನೀವೇನು.
ಆಾ
ಅವ್ರ ಪಿ ಎಸ್ ಆದ್ರೆ.
ನಾವು ಎಮ ಬಿ ಬಿ ಎಸ್ ಡಾಕ್ಟರು.
ದ ವೇಶ್ ಡಾಕ್ಟರಾ.
ಹಾ. ನಾನು. ಈಗ ನಾನು ಪ್ರಾಕ್ಟಿಕಲ್ ಅಲ್ಲಿ ಇದ್ದೀನಿ.
ಎ್ ಬಿ ಎಸ್ ಫುಲ್ ಫಾರ್ಮ್ ಮಾಡ್ತೀರ ಸ್ವಲ್ಪ.
ಹಾ.
ಎಂ ಬಿ ಎಸ್ ಪುಲ್ಪಾರಂ.
ಎ್ ಬಿ ಬಿ ಎಸ್ ಫುಲ್ ಫಾರ್ಮು ನಿಮ್ಗೆ ಗೊತ್ತೈತಾ.
ನನ್ಗ್ ಗೊತ್ತಿಲ್ಲ ಅದಕ್ಕೆ ಕೇಳ್ತಾರರಾಮ್ ನಿನ್ಗೆ.
ಇಲ್ಲ ನಾನು ನಿಮ್ಗೆ ಸುಳ್ ಹೇಳದ್ನು ನೀವು ಹಾನಿ ಅಂತೀರಾ.
ಅದಕ್ಕೆ ಎ್ ಬಿ ಬಿ ಎಸ್ ಫುಲ್ ಫಾರಪ್ಪಾ ನನ್ಗ್ ಗೊತ್ತೈತೆ.
ಏನ್ ಗೊತ್ತೈತೆ.
ಎಂಬಿಬಿಎಸ್ ಸ್ಫೂಲ್ಫಾರಮು.
ಫುಲ್ಫಾಮ್ ನಿಮ್ಗೆ ಗೊತ್ತೈ್ತಾ.
ನೀ ಹೇಳಪ್ಪಾ ಎಂಬ ಬಿ ಎಸ್ ಫುಲ್ ಫಾರ್ಮ್ ಹೇಳ ಮೈ ಎಂಬ ಬಿ ಎಸ್ ಡಾಕ್ಟರ್ ಅಂತ ಹೇಳ್ತಾ ಇದ್ಯಾಾ.
ಹಾ ಇದೀನ ನಾನು ಅದ್ಕ್ಕೆ ಪ್ರೂವ್ ಮಾಡ್ಬೇಕಾ ನಾನು.
ಹ್ಮ ಪ್ರೂವ್ ಮಾಡ್ಬೇಕು.
ಶುರು ಮಾಡ್ಬೇಕಾ.
ಹ್ಮ.
ಮಾಡಡ್ತೀನಿ ಬ್ರೋ ನಿಿನಗೆ ನಾನು ತಪ್ಪ ತಪ್ಪು ಹೇಳಿದ ನೀ ಒಪ್ಕೋಬೇಕಾಗ್ತದಲ್ಲ ಹ.
ಹಲೋ.
ಹೇಗೆೆ ನಿಮ್ ಬ ನಿಮ ನಿಮ್ ಹತ್ತ. ನೆಟ್ವರ್ಕ್ ಇಲ್ವಾ. ಹಾ ಈಗ ಕೇಳಿಸ್ತೇನೆ ಒಂದ್ ಸ್ವಲ್ಪ. ಪ ನಟವರ್ಗೂ ನಿಮ್ಗೆ ಹಿಡ್ ಹಿಡ್ಕೊಲ ಆತಿದೆ.
ಯಾಕ ನೆಟ್ವರ್ಕ್ ಇಲ್ಲ ನಿನ್ ಬೆಳಿ.
ನಿಮ್ ಹತ್ರ ಇಲ್ಲ ಬ್ರೋ ನನ್ನ ಹತ್ರ ಐತೆ.
ಓ ಅದು ರೈಟ್ ಬಿಡಿ ಸ್ವಲ್ಪ ನಮ್ ರೂಮ್ ನಲ್ಲಿ ನೆಟ್ವರ್ಕ್ ಬರಲ್ಲ.
ಹಾ ಹಾ ಹಾ ಹಾ.
ಸಬ್ಜಿ ಬಿಯ ಮಾಡ್ತೀರಾ ನೀವು.
ಜಿ ಪಿ ಅಂದ್ರೆ ಏನು
ಗೂಗಲ್ ಪೇ
ಎಷ್ಟು ಬೇಕು
ಒಂದ್ ಎರಡ್ ಸಾವಿರ ರೂಪಾಯಿ ಬೇಕಾಗಿತ್ತು ಇವತ್ತು ಬಟ್ಟೆ ತಗೋದಿತ್ತು
ಬಟ್ಟೆ ಎದೀಕ್ಕೆ ತಗೊಲತ್ತಿದ್ದೀರಾ
ಮೋರಂ ಹಬ್ಬ ಇದೆ ಅಲ್ಲ
ಹ್ಮ್ ಹ್ಮ್
ಹಂಗಾಗಿ
ನೀವ್ ಮೊರಾಮನು ಮಾಡ್ತೀರಾ
ಹ್ಮ್ ಮೋರಮ್ನು ಮಾಡ್ತೀವಿ ನಾವು
ಯಾವುರು ನಿಮ್ದು
ನಮ್ದು ಇದು ಉಮ್ನಾಬಾದ್ ಹತ್ತಿರ ಕರಾಚಿ ಅಂತೇಳಿ
ಹಮ್ನಾಬಾದ್ ಹತ್ರ ಎಲ್ಲಿ ಕರಾಚಿ ಇದೆ ಕರಾಚಿ ಅಂದ್ರೆ ಪಾಕಿಸ್ತಾನಲ್ಲಿ ಇರೋದಲ್ಲ
ಅದು ಬೇರೆ ನಂಬಲ್ಲಿರೋದ ಬೇರೆ
ನಿಂಬಲ್ಲಿ ಒಂದು ಕರಾಚಿ ತ್ತಾ
ಕರಾಚಿ ಅದು ಅ ನಂಬಲ್ಲಿ ಇರೋದು ಕರಾಚೆ
ಕರಾಚೆ
ಹ್ಮ್
ಹೇಗೆ ಎಷ್ಟು ಇರುತ್ತಾ ನಿಮ್ಮ ಹೇಗೆ ಅದು ಸೆಲೆಬ್ರೇಟ್ ಹೆಂಗ್ ಮಾಡ್ತಾರೆ
ಸೆಲೆಬ್ರೇಟ್ ಹೆಂಗ್ ಮಾಡುತ್ತಾರಪ್ಪಾ ಅಂತಂದ್ರೆ ಮೊದಲು ಗುದ್ದಲಿಯನ್ನು ಹಾಕುತ್ತಾರೆ
ಹಾ ಹಾ ಗುದ್ದಲಿ ಅಂದ್ರೆ
ಗುದ್ದಲಿ ಅಂತಂದ್ರೆ ಈಗ ಒಂದು ಕುಂಪೆ ಮಾಡಿದಂಗ ಮಾಡಿರ್ತಾರೆ ಮಣ್ಣು
ಹಾ ಹಾ ಹಾ
ಆ ಮಣ್ಣನ್ನು ತೆಗೀತಾರೆ
ಹಾ
ತೆಗೆದ ಆದು ಐದು ದಿನದ ಮೇಲೆ ದೇವ್ರುಗಳು ಕೂಡ್ತವೆ
ಹಾ
ಕುಂತು ಎರಡು ದಿನದಾದ ಮೇಲೆ ಊರಲ್ಲಿ ಆ ದೇವರುಗಳು ಹೋಗ್ತವೆ
ಎಲ್ಲಿಗ್ ಹೋಗುತ್ತವೆ
ಊರಲ್ಲಿ ಹೋಗ್ತವೆ ಮೆರದಾಡಕ್ಕೆ
ಹಾ ಹಾ ಹಾ
ಮೆರದಾಡಕ್ ಹೋದ್ಮೇಲೆ ಮರ್ದಿನ ಇನ್ನೊ ದೇವ್ರು ಹೋಗುತ್ತೆ ಊರಲ್ಲಿ ಮೆರದಾಡಕ್ಕೆ
ಇನ್ನೊಂದ ದೇವ್ರಾ ಈಗ ಡೈಲಿ ಒಂದೊಂದು ಹೋಗುತ್ತಾ
ಹಾ ಎರಡ ದಿನ ಡೈಲಿ ಒಂದೊಂದ್ ಹೋಗುತ್ತ ಆಮೇಲೆ ಲಾಸ್ಟ್ನ ದಿನ ಮೂರಮ್ಮ ಕೊನೆಯ ದಿನ
ಹ್ಮ್
ಆ ದಿನ ಎಲ್ಲಾ ಗೆಳೆಯ ಗೆಳತಿಯರು ಎಲ್ಲರೂ ಬೋತಾಯಿ ಅಂತ ಹೇಳ್ತಾರೆ ಅದು ಕುಣಿತಾರೆ
ಹ್ಮ ಹಾ ಹಾ ಹಾ
ಹಾ ಯಾಕ ನಿಮ್ ಊರಲ್ಲಿ ಮಾಡಲ್ವ ಮೋರಾಂ
ಇಲ್ಲ ನಮ್ ಊರಲ್ಲಿ ಮಾಡುವುದಿಲ್ಲ
ಯಾಕೆ ಹೆಂಗ್ಯಾಕೆ
ಏಕೆಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ್ ಸಂಸ್ಕೃತಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಅದರ ಬಗ್ಗೆ ಮಾಡ್ಕೊಂಡು ಬಂದಿಲ್ಲ ಇಷ್ಟುವರೆ ಇನ್ನೂವರೆಗೂ ಮತ್ತೆ ಅದ್ರ ಬಗ್ಗೆ ನಾನು ಈ ಬ ಸ್ಪಷ್ಟವಾಗಿ ಕೇಳುವುದು ಕೇಳ ಇದನ್ನು ಇಲ್ಲ ಫಸ್ಟ್ ಟೈಮ್ ನನ್ ನಿಮ್ಮ ಮಾತ್ರಾನೇ ಕೇಳತಿದ್ದು ಯಾಕಂದ್ರೆ ನಾ ಬರಕ್ಕೆೆ ಬೇರದವ್ರದ್ದು ಕೇಳ್ತಿದ್ದೆ ಮೊಹರಂ ಮೊಹರಂ ಅಂತ ಆದ್ರೆ ಅದ್ರ ಬಗ್ಗೆ ನನಗೆ ಏನೇನು ವಿಶೇಷತೆ ಇರುತ್ತೆ ಏನೇನಿಲ್ಲ ಅದು ಹೇಗ್ ಮಾಡುತ್ತಾರೆ ಅಂತ ನನ್ಗೆ ಸ್ವಲ್ಪನೂ ಗೊತ್ತಿದ್ದಿಲ್ಲ ಅದಕ್ಕೆ ನೀವು ಈಗ ಬಟ್ಟೆ ತಗ ತೆಗೆದುಕೊಳ್ಳಕೆ ಅಂದ್ರಲ್ಲ ಯದಕ್ಕೆ ಅಂದ್ರ ನೀವ ಅಂದ್ರೀ ಮೊಹರಂ ಬಟ್ಟೆ ಯತ್ತಂದ್ರ ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ ಅಂತ ನಾನ್ ನಿಮ್ಗೆ ಕಳ್ಕೊತ ಕೇಳತಿದ್ದೇನೆ
ಅದು ರೈಟ್ ನೀನ್ ಯಾವ್ದ ರೈಟ್ ನಿಮ್ದ ಯಾವ ಊರು
ನಮ್ದಾ ನಮ್ದುಲ್ಲಿ ಹೈದ್ರಾಬದು
ಹೈದ್ರಾಬಾದಲ್ಲಿ ಇರೋದ ನೀವು ಹೈದ್ರಾಬಾದೇ ನಿಮ್ದ ಏನ್ ಹೈದ್ರಾಬಾದಲ್ಲಿ ಲೀವ್ ಇರೋದ
ಹೈದ್ರಾಬಾದೇ ನಮ್ದು
ಹೈದರಾಬಾದ್ ನಿಮ್ದಾ
ಹಾ ಹೈದ್ರಾಬಾದ್ ಮೈಬೂಬ್ ನಗರ್ ನಮ್ದು
ಮೈಬೂಬ್ ನಗರಾ
ಹಾ
ಹೈದ್ರಾಬಾದ್ ಸ್ಪೆಲ್ಲಿಂಗ್ ಹೇಳ್ತೀಯ ನೀನು
ಹೈದ್ರಾಬಾದ್ ಸ್ಪೆಲ್ಲಿಂಗ್ ಬೇಕಾ ನಿಮ್ಗೆ
ಹಾ
ನನ್ ಹೇಳ್ದ ಅಂದ್ರೆ ನಿಮ್ಗೆ ಬರುತ್ತಾ ನಿಮ್ ನಿಮ್ಗೆ ಕರೆಕ್ಟ್ ನೀವು ಟ್ಯಾಲಿ ಮಾಡ್ತೀರಾ
ಹಾ ಮಾಡ್ತೇನಿ
ಹಾ ನೀವ್ ತಪ್ಪ ಹೇಳಿದ್ರೆ ನಾ ಹೆಂಗೆ ನಾನಾ ತಪ್ಪು ಹೇಳಿದ್ರೆ ನೀವ್ ಹೆಂಗ ನನ್ಗ ನೀವ್ ತಪ್ಪು ಹೇಳಿದೀರಾ ಅನ್ತಾರೆ
ಹೇಳ್ತೀನಪ್ಪಾ
ಹಾ ಹೇಳಿ ನೋಡೋಣ ಏನಂತ ಹೇಳ್ತೀರ ನೋಡ್ತೀನಿ ನಾನು
ಎಚ್ ವೈ
ಹಾ
ಡಿ ಇ
ಡಿ ಇ
ಡಿ ಇ
ಡಿ ಇ
ಆರ್ ಎ ಬಿ ಎ ಡಿ
ತಪ್ಪು ಬ್ರೋ ಅದು ತಪ್ಪು
ಅದೆಲ್ಲಾ ಬುಡಪ್ಪ ಹಣ ಈಗ ಬಿಸ್ನೆಸ್ ಏನ್ ಮಾಡ್ತಾ ಇದಿಯಾ ನೀನು
ನಾನು ಎಂ ಬಿ ಎಸ್ ಹೋದಾಕತ್ತಿದ್ದೇನೆ ಈಗ ಸೆಕೆಂಡ್ ಇಯರ್ ಇದೆ ಸೆಕೆಂಡ್ ಸೆಮ್ ಇದ್ದೇನೆ ನಾನು
ಹೌದಾ
ಈಗ ನಾನು ಪಿ ಜಿ ಅಲ್ಲಿ ಇರೋದು
ಪಿ ಜಿ ಅಲ್ಲಿ ಇರೋದ
ಹಾ
ಹಾ
ನಾನು ಹಿಂಗ್ ಮಾಡುತ್ತಿದ್ದು ಅಷ್ಟೇ ಮತ್ತೇನು ಇಲ್ಲ ನೀವೇನ್ ಮಾಡ್ತಿದ್ದೀರಾ ಓದಾಕ ಇಲ್ಲ
ನಂದು ಈ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಬಿಟ್ಟಿದ್ರಲ್ಲ ಹಾಕ್ಬೇಕಂತ ಇದ್ದೀನಿ ಅದು ಸರ್ವರ್ ಇಲ್ಲ
ಹೌದಾ ಎಷ್ಟು ವರ್ಷ ನಿಂತ ಓದು ತಿದ್ದೀರಾ ನೀವು
ನಾ ಕಂಟಿನ್ಯೂ ಫೋರ್ ಇಯರ್ಸ್ ಇಂದ ಕಾಯ್ತಾ ಇದ್ದೆ ಈಗ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್
ಹೌದಾ ಸರಿ ಬಿಡಿ ಗೌರ್ಮೆಂಟ್ನು ಸರಿಯಾಗಿಲ್ಲ ಒನ್ ಸ್ವಲ್ಪ ಸ್ವಲ್ಪ
ಹಂಗಾಗಿ ಯಾರಿಗೂ ಏನ್ ಅನ್ನಕ್ಕ ಆಗಲ್ ಅಲಾ
ಹೌದಾ ನಿಮ್ದ ಏನು ಸೈನ್ಸ್ ಮುಗದಿತಾ ಆರ್ಟ್ಸ್
ನಂದು ಬಿ ಎ ಕಂಪ್ಲೀಟ್ ಆಯ್ತು
ತಾ ನಿಮ್ದು ಮುಂದ್ ಏನು ಮಾಡಬೇಕನ್ ಅನ್ಕೊಂಡಿದ್ದೀರಾ ನೀವು
ಅದೇ ಇದು ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರದು ಪಾಸ್ ಆದನಪ್ಪ ಅಂತಂದ್ರೆ ಒಳ್ಳೇದು
ಹಾ ಹಾ
ಇಲ್ಲಪ್ಪಾ ಅಂತಂದ್ರ ಯಾವ್ದಾದ್ರರು ಸಣ್ಣದಾಗಿ ಬಿಸ್ನೆಸ್ ಅನ್ನು ಮಾಡ್ಬೇಕಂತ ಮಾಡ್ಕೊ ತಲೆಲಿ ಇಟ್ಕೊಂಡಿದೀನಿ
ಹೌದಾ ಬಿಸ್ನೆಸ್ ಏನ್ ಮಾಡ್ಬೇಕಂದಿರ ನೀವು
ಬಿಸ್ನೆಸ್ ಹೆಂಗಪ್ಪ ಅಂತಂದ್ರೆ ನಮ್ ನಮ್ ದೊಡ್ಡಪ್ಪನವ್ರದು
ಹಾ
ಅವ್ರ ಬಲ್ಲಿ ಒಂದ್ ಐದ ಕಾರ್ ಇದ್ದಾವೆ ಮಾರತಿ ಸುಜಿಕಿ
ಮಾರುತಿ ಸುಜುಕಿ ಐದ್ ಆರಾ
ಐದು ಕಾರ್ ಇದ್ದಾವೆ ಅವು ಕಾರಗೊಳನ್ನ ಬೆಂಗಳೂರಲ್ಲಿ ಬುಟ್ಟಿದ್ದಾರೆ ಅವರು ದುಡಸೋಕೆ
ಹಾ ಹಾ ಹಾ ಹಾ
ಹ್ಮ
ಅದೇ ನೀವು ಮುಂದುವರ್ಸ್ಕೊಂಡ್ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ
ಹೌದು
ಹೌದಾ ಅವ್ರು ಕೊಡ್ತಾರಾ ನಿಮ್ ನೀವು ಜಾಯಿಂಟ್ ಜಾಯಿಂಟ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀರಾ
ಹಾ ಕೊಡ್ತಾರೆ ಇವರು
ಹೌದಾ ಮತ್ತೆ ಊಟ ಆಯ್ತಾ
ಆಯ್ತು ಗುರು ನಿಂದು ಆಯ್ತಾ
ಹಾ ನಮ್ದು ಜಸ್ಟ್ ಆಯ್ತು ಈಗ
ಏನೇನ್ ತಿಂದೆ ತಿಂಡಿ
ಹಾ
ತಿಂಡಿ ಏನೇನಾಯ್ತು
ನಮ್ದು ನೋಡಿ ಮ ಮೊಸರ್ ದಾಲು ಅಂತ ಕೇಳ್ಪಿಟ್ಟಿದರಾ ನೀವು
ಹಾ ಕೇಳುವಪ್ಪಾ ಮೊಸರ್ದಾಲು
ಹಾ ಮಸರದಾಲು ಮ ಮೊಸರು ರ ಮತ್ತು ರೊಟ್ಟೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಉಳ್ಳಾಗಡ್ಡಿ
ಹ ಎಲ್ಲಾ ವಜ್ಜಿ
ಎ ನ ನಾವ್ ಸ ಶಿಸ್ತು ಊಟ ಮಾಡ್ತೀವಿ ಗುರು ನಾವು
ಹ ಮದ್ಲೆ ಉತ್ತರ ಕರ್ನಾಟಕ ಮಂದಿ ಅಲ್ಲಪ್ಪಾ ಶಿಸ್ತು ಊಟ ಬೇಕು ಹ
ಇದ್ದಂಗೆ ನಾವು ನಮ್ ಶಿಸ್ತ ಊಟ ಆದ್ರೆ ಮುಂದೆ ಕ ಗಳು ಆಗುತ್ತೆ ಇಲ್ಲಲ್ಲ ಅಂದ್ರೆ ಸೇನ್
ಅಲ್ಲಾ ಹ ನಿಮ್ಮ್ ಒಟ್ಟಿ ಪೂಜಾ ಆಗಿರ್ಲಿಕ್ಕಂದ್ರೆ ದೆ ನಿಮ್ ಕೆಲ್ಸಾನು ನಡೆಯಲ್ಲ ನಿಮ್ ಮೈಂಡ್ನು ನಡೆಲ್ಲಾ
ಹಾ ಹಾ ಅದು ಅಂತೂ ಐತೆ ಅದ್ಕೆ ನಾವು ಮೊದ್ಲು ಊಟಕ್ಕೆ ಇದು ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಮೊದಲಮಗೆ ಊಟ ಬೇಕು ಹಾ ಹಾ ಹಾ
ಮತ್ತೆನ್ ಆಡದಪ್ಪಾ
ಏನಿಲ್ಲ ಏನ್ ಎಲ್ಪ ಆಗುರು ನಿಮ್ದ ನಡದೈತೆ ವರ್ಗ ಏನಾದಾರರು ನಡೆದೈತಾ
ಹ ಅಪ್ಪಾ ಹಾಸ್ಪಿಟಲ್ ಹೋಗ್ಬೇಕು ಬರ್ಬೇಕು ಊಟ ಮಾಡ್ಬೇಕು ಮಕ್ಕೋಗ್ಬೇಕು ಇಷ್ಟೇ ನಮ್ ಜೀವನ ಮತ್ತೇನ ಹೇಳ ಇನ್ನ ಲಗ್ನ ಇಲ್ಲ ಏನಿಲ್ಲ ಲಗ್ನ ಆದ್ಮೇಲೆ ನೋಡಮ್ಮ ಸೌ ಸಾರ್ ಗಿಸಾರ ಇರ್ತದ ಅವಾಗಮ್ಮ
ಹೌದಾ ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತೀರಾ ನೀವು
ಡ್ಯೂಟಿ ಮಾಡ್ತೇನ್ ಗುರು
ನೀವು ಡ್ಯೂಟಿ ಮಾಡ್ತೀರಾ ಏನ್ ಓದುತ್ತಿದ್ದ ನೀವು
ಆ
ಈಕು
ಆಯ್ತ್ ಎಲ್ಲ ಮಾಡ್ತೀವಿ ನಂದು ಸ್ವಲ್ಪ ಎಮರ್ಜೆನ್ಸಿ ಯತ ಆಮೇಲೆ ಅಸ್ತಿನ್ ತಗೋಪಪ್ಪಕ್ಷಣ ಬಂದಿದೆೆ
ಓಕೆ ಓಕೆ ಗು
ಓಕೆ